ಹಲೋ
ಹಾ ಹಲೋ
ಹಲೋ
ಹಲೋ ಕೇಳ್ಸ್ತಾ ಇದಿಯಾ ಹಾ
ಹ್ಮ್
ಏನ್ ನಡದೈತೆ ಎಲ್ಲಾ
ಏನಿಲ್ಲಣ್ಣ ನೀನ್ ಹೇಳ್ಬೇಕು ಮತ್ತ್ ಊಟಗಿಟ ಆಯ್ತಾ
ಇನ್ನ ಊಟ ಆಗಿಲ್ಲ ಈಗ ಮಾಡ್ಬೇಕು ಇನ್ನೊಂದ್ ಐದು ನಿಮಿಷ್ಲ್ಲೇ ನಿನ್ಗು ಬಾಳ ದಿನ ಆಯ್ತು ಕಾಲ್ ಹಚ್ಚಲಾರ್ದೆ
ಅದೇಣ್ಣ ನಾನು ಬಿಸ್ನೆಸ್ ಇಲ್ಲಣ ಈಗ ನಂದು ನಡೆದಿದ್ದಣ ಒಂದ ಬಿಸ್ನೆಸ್ ಬಿಸ್ನೆಸ್ ಒಳಗೆ ಬಿಸಿ ಅಣ್ಣ ಡೈಲಿ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಡೈಲಿ ಬಿಸ್ನೆಸ್ ನಮ್ದ ಶಾಪಿಗೆ ಹೋಗಿತ್ತು ಎಲ್ಲಿ ಸರ
ಯಾವ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ
ನೋಡೋಣ ಸಾಮಾಜಗಣ ಒಂದು
ಫಾರ್ಮ ಹೌಸ್
ಹ್ಮ ಫಾಮ್ ಫಾರ್ಮ್ ಹೌಸ್ ಒಳಗೆ ಮಲ್ಟಿಪಲ್ ಫಾರ್ಮ್ ಹೌಸ್ ಇದಣ್ಣ
ಹೌದಾ
ನೋಡೋಣ ನಾನು ಏನಪ್ಪಾ ಅಂದ್ರೆ ಇದರು ಫಾರ್ಮಸ್ ಮಾಡಿಣ್ಣ ಯಾವ್ದಂದ್ರೆ ಕೋಳಿ ಫಾರ್ಮ್ಸ್ ಇದೆ.
ಹ ಕೋಳಿ.
ಹು
ಹೌದಾ ಎಷ್ಟು ಇದು ಕೋಳಿ ನಿಂಬಲ್ಲಿ
ನೋಡೋಣ ಈಗ ಪ್ರಸೆಂಟ್ ಕೊಳಿ ಅಂದ್ರೆ ಅಂದ ಮೂರ್ ಸಾವಿರ ಕೊಳಿ ಇದೆ ಅಣ್ಣ ಅಲಿಗ
ಮೂರ್ ಸಾವಿರ ಕೋಳಿ ಇದೆಯೆ ಅದು ಮೇಂಟೆನೆನ್ಸ್ ಹೆಂಗೆ
ಏನಣ್ಣ ಸ್ಟಾರ್ಟಿಂಗ್ ಅಣ್ಣ ನಾನು ಒಂದ್ ಐದನೂರ್ ನಿಂತ ಸ್ಟಾರ್ಟ್ ಮಾಡಿದ್ದಿವ ಅಣ್ಣ ಬಿಸ್ನೆಸು
್ರೆ ಈಗ ಮೂರ್ ಸಾವಿರ ತನ ಬಂದಿದೆ.
ಬಂದಿದೆ ಅಣ್ಣ ನಿಮ್ಮ ಆಶೀರ್ವಾದಲಿಂತ. ಮತ್ತೇನಪ್ಪಾ ಅಂದ್ರೆ ನಂದು ಹೆಂಗಿದೀನಪ್ಪಾ ಅಂದ್ರೆ ಸರ್ ಹಣ.
ಹಾ ಹೇಳ.
ಪ್ಲಸ್ ಮೀನ್ದೆ ಎರಡು ಅದೋಣ ಬಲ್ಲಿ.
ಕೋಳಿ ಪ್ಲಸ್ ಮೀನಾ ಇದ್ದಾವೆನ. ನಿ ಬ ಬಲ್ ಟ್ರಕ್ ಲ.
ಹಾ ಡಬಲ್ಣ ಯಾಕಂದ್ರೆ ಅದ್ರ ಏನಾದ್ರು. ಕೋಿದ್ ವೇಸ್ಟ್ ಅದು ಮತ್ತತ್ ಅದಕ್ ವೇಸ್ಟ್ ಮಾಡ್ಬಣ್ಣ ಅದೇ ಮೀನ ತಿಂತ ಅನ್ಗಿಸಿ ಮ್ಯಾಗಿನ್ ಫ್ಲೋರ್ ಒಳ. ಕೋಳಿ ಇಟ್ಟಂಗಣ್ಣ ತೊಳಗ ಏನಪ್ಪಾ ಅಂದ್ರೆ ಅದ್ರಧಾನ್ಯಗಳು ಏನೇನ್ ಬೆಳ್ತಾವೆ. ಎಲ್ಲ ಅಣೂ ಮೀನಾಗಳಿಗೆ ತಿರ್ತಾವಣ ಮೀನ ಒಳಗೆ ಅಷ್ಟು ಪ್ರಾಫಿಟ್ ಇಲ್ಲಣ್ಣ. ಅಂದ್ರನು ಹೆಂಗು ಲೇಬರ್ ಇಟ್ಟೀಿನಿ ಹೆಂಗು ಅದ್ರದಕ್ಕೆ ಊಟಾನ ಪೋಳ. ಬರ್ತಾ ಇದೆ.
ಹೌದೌದು
ಹ್ಮ್.
ಬಾಳ ಒಳ್ಳೇದು ಒಳ್ಳೇ ಮಾಡಂಡೆ ನಿಮ್ದು. ಒಳ್ಳೆ ಮಂಡು ಒಳ್ಳೆ ಬಿಸ್ನೆಸ್ ಇದೆ ನಿಮ್ದು ಅದೆಲ್ಲ.
ಹ್ಮ್ ಅದೇ ಅವಣ ಅದ್ರ ವೇಸ್ಟ್ ಏನ್ ಬತದ ಕೋ ಸ್ವಲಪ ಪ್ರಾಫಿಟ್ ಆದ್ರೇನು ಆ ಲೇಬರ್ ಖರ್ಚಾರ ಓದ್ತ. ಗ ಸಿ. ಹಾ ನೋಡಮ್ಮ ಐದ್ನೂರು ಎನ್ಷ್ಟ. ಸ್ಟಾರ್ಟ್ ಮಾಡಿದ್ದೇಣ ಅದು.
ಐದ್ನೂರ್ ನಿಂದ ಮೂರ್ ಸಾವಿರ ತನ ಹೋಗಿದೆ ಅಂದ್ರೆ ಬಾಿ ಒಳ್ಳೆ ಬಿಸ್ನೆಸ್ ನ ಇದೆ ನಿಮ್ದಲ್ಲಾ
ಹ್ಮ್ ಹ್ಮ್ ಹ್ಮ್ ಈಗ್ ನೋಡೋಣ ನನ್ ಬಳ್ಳಿ ಒಂದು್ ಮೂರ್ ಲೇಬರ್ ಇದ್ದಾರೆ. ಹ್ಮ ಹಾ. ಸ್ಫ್ಟ್ ವ್ಸ್ ಕೆಲಸ ಮಾಡದಿರ ಇದಾರಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಲ್ಲಿ ಲೇಬರ್ಸ್ ಇರ್ತಾವಣ್ಣ
ಹ ಎಲ್ಲ ವಜ್ಜ್ ಯ್ತಿ ಹಂಗಂದ್ರ.
ಹ್ಮ್ ಹ್ಮ್. ಏನಪ್ಪಾ ಅಂದ್ರೆ ಎರಡ್ ಮಂದಿ ಕೋಳಿ ಸ್ವಾಮಿಗ ಮಂಡಿಿನ ಮಾಡ್ತಾರೆ ಒಬ್ಬ ಅಂದ್ರೆ ಬೀನದ. ಇದಕ್ಕೆ ಮೆಂಟನ್ ಮಾಡ್ತಾನಡ.
ಹೌದಾ.
ಮೀನ ಒಳಗೆ ಅಷ್ಟು ಜಾಸ್ತಿ ಪ್ರಾಫಿಟ್ ಇಲ್ಲ ಇದೇ ಪ್ರಾಫಿಟ್ ಅಷ್ಟೇ ಒಂದು ಹಂಡ್ರೆಡ್ ಪರ್ಸೆಂಟ್. ಒ ತರ್ಟಿ ಸಿತದಣ್ಣ ಇದು ಕೋಳಿ ಒಳಗೆ ಏನಪ್ಪಾ ಅಂದ್ರೆ ತರ್ಿ ಹಂಡ್ರೆಡ್ ಪರ್ಸೆಂಟ್. ಳಗೆ ಸೆವೆಂಟಿ ಪ್ರಾಫಿಟ್ ಸಿಗ್ತದೆಣ.
ಹೌದಾ ಹಾಗಾದ್ರೆ ಚಣ ಯಾಗಐತೆ ನಿಮ್ದು ಲೇಬರ್ ಎಷ್ಟ ಕೊಡ್ತರ ನೀಮ್ ಪೇಮೆಂಟ್.
ಒಳ್ಳೆ ಬಿಸ್ನೆಸ್ ನಡತದಣ್ಣ ಬಾ. ಆಿ ನಡ್ತದೆ ನೋಡೋಣ ನಾವು ನೋಡೋಣ. ಹದಿನೈಂದುು ಸಾವಿರ ಪರ್ ಲೇಬರ್ ಇಟ್ಟೇವೇಣ.
ಎಂದೆಡು ಸಾವಿೂಪ ಅರಲ್ಲ ಬರದೆ ಹ
ಕೆಲ್ಸ ಇಲ್ಲಣ ಜಾಸ್ತಿ ಎಲ್ಲಾ ಮಷೀನರಿ ಇ ಟಿವಿ ಮಷಿನ್ ನಿಂತ ಕೆಲ್ಸ ಮಾಡ್ಬೇಕು ಅವ್ರ ಏನೇ ಜಾಸ್ತಿಜ ಇಿಲ್ಲ ಟಿಲ್ಲ. ಸುಮ್ಮ್ ಎಣಂಡನೇ ಮುಂದೆ ನಿಂದ್ರಾಗ ಅಷ್ಟೇ ಮುಂದ್ ಇರ್ಬೇಕಂದ್ರ ನಮ್ದೊಂದ ಆಸೆ. ಣ ಅಷ್ಟೇ ಮತ್ತೇನಿಲ್ಲ ಮ ಯಾಕಂತ ಗಾಡಿ ಗಿಡಿ ಬಂದ್ರ ಅಂದ್ರೆ ಲೋಡ್ ಮಾಡ್ಬೇಕ. ಅನ್ಲೋಡ್ ಮಾಡ್ಬೇಕು ಅದು ಎಣಸ್ಬೇಕು ಮೊಟ್ಟಿ ಮಟ್ಟ. ಮತ್ತೇನು ಅದ್ರೊಳಗೆ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಏನ ಯರಡ ಅಂದ್ರ ಅದು ಮೊಟ್ಟೇನು ಬರ್ತಾ ಇಲ್ಲ ನಾಕ್ಕಳಿವು. ಅದು ಮತ್ ನಾವು ಬೇರೆ ಇದ್ರಿಂದ ಮಾರ್ತೋಣ ಅದ್ರೊಳ ಮತ್ತ ಡಬಲ್ ಪ್ರಫ..
ಹಂಗಂದ್ರೆ ಭಾರಿ ಪ್ರಾಫಿಟ್ ಐತಪ್ಪಾ ಬಿಸ್ನೆಸ್ ಭಾರಿ ಐತೆ ಅದಲ್ಲಾ ನಿಮ್ದು.
ಅದೇ ಅದೇಣ. ಒಂದ್ ಬಹಳ ದೊಡ್ಡ ಆಶೆ ಇತ್ತಣ್ಣ ಅದು ನಮ್ದು ನನಸ ಇತ್ತು ಅದು ಕನಸ ಆಗ್ಯದಣ್ಣ. ಒಂದ್ ಎರಡ್ ವರ್ಷ ಆಯ್ತಣ ನಾ ಅದು ಹ್ಮ್ ಎರಡ್ ವರ್ಷ ಆಯ್ತಣ್ಣ ಹ್ಮ ನೆನಸ ಆಗಿದ್ದ ಹ ಎರಡ್ ವರ್ಷ ಆಯ್ತಣ ಅದು ನಡ ದೆ ಒಳ್ಳೆ ನಡತಾದೆ ಮೀನದ್ನ್ನು ಒಳ್ಳೆ ನಡತ
್ ನಡೆದಿದೆ ನಿಮ್ದು ಒಳ್ಳೇದಾಗ್ಲಿ ಇನ್ನ ಇನ್ನ ಒಳ್ಳೇದಾಗ್ಲಿ ಇನ್ನ ಮುಂದಿಕ್ಕೆ ಹೋಗರ್ಲಿ
ೈಂಸ್ ಮತ್ತೇನಪ್ಪಾ ಅಂದ್ರೆ ಅಣ್ಣ ಇದು ಮೊಟ್ಟೆನು ಅದುದು ಅಮೌಂಟ್ ಬೇರೆ ಬರ್ತಾವ ಅಣ್ಣ ಮತ್ತ್ ಕೋಳಿದ್ ಬ ಮೀನಗೋಡಿ ಮೂರು ಏನಪ್ಪ ಪ್ಪ ಅಂದ್ರೆ ಇದ್ರ ಸೀಸನ್ ಅಣ್ಣ ಪೂರಾ ವರ್ಷಿ ಪೂರ್ತ ಇರ್ತದಣ್ಣ ಹ್ಮ್ ಇದು ಹ್ಮ್ ಇದು ಮೂರು ತಿಂಗಳು ಆರ್ ತಿಂಗಳನ ನ ಪೂರ ವರ್ಷ ಇದ್ೂನು ಇದ್ರ ಸೀಸನ್ ಇರ್ತದಣ್ಣ ಒಳ್ಳೆ ಬಿಸ್ನೆಸ್ ಇದೆ ಅಣ್ಣ ಒಳ್ಳೆ ಬಿಸ್ನೆಸ್ ನಳೀತಾ ಇದೆ ಮತ್ತೇನಪ್ಪಾ ಅಂದ್ರೆ ಹಂಗೆ ಮಾಡ್ತವಿ ಮತ್ ಅದ್ರ ಇದು ಮರಿಗಳು ಇ ಅದು ಮ ದೊಡ್ ಮಾಡ್ತವಿ ಮತ್ವಿಂದ ಹಳ್ಳಿ ದೊಡ್ಗ್ಬೇಕಂದ್ರೆ ಆರ್ಲಿಂತ ಏಳಳ್ ತಿಂಗಳು ಹತ್ತತದೋಣ ಹ್ಮ್ ಅದು ರೆಡಿ ಮಾಡನೇ ಅಂದ್ರೆ ನಾವು ನೋಡೋಣ ಎಕ್ಸಾಂಪಲ್ ಇಲ್ಲಿ ಕರ್ನಾಟಕ ಎಲ್ಲ ಬೆಂಗ್ಗಳೂರ್ ಆಗ್ಬೋದು ಮೈಸೂರ್ ಆಗ್ಬೋದು ನಮ್ದೇ ಇದು ಓದ್ತದೋಣ್ಣ ಪ್ರಾಡಕ್ಟ್ ಅಲ್ಲಿ ನಮ್ದೇ ಮಾಲ್ ಹೋಗ್ತದ ಅಲ್ಲಿ ಮತ್ತ ಪುನ ಸೋಲಾಪುರ್ ಮುಂಬೈ ಅಲ್ಲಿನ ನಮ್ದೇ ಮಾಲ್ ಮೀನಾ ಅಂದ್ರೆ ನಾವು ಡಿಸ್ಟಿಕ್ ಡಿಸ್ಟಿಕ್ ಅಂತ ಕಿಸಿ ಮಾಡ್ತವಣ ಇಲ್ಲಿ ಮೊಟ್ಟೆ ಅಂದ್ರೆ ಲೋಕಲ್ ಎಲ್ಲಾ ಮಾರ್ಕೆಟಿಂಗ್ ಒಳಗೆ ನಮ್ದೇ ಮೊಟ್ಟೆ ನಡೀತದಣ ಅಲ್ಲಿ
ಹೌದೌದು ಎಲ್ಲಾ ನಿಮ್ ಕಡೆನೆ ಎಲ್ಲಾ ಈ ಕೋಳಿ ಗೀಳಿಮ್ ಕಡೆ ಬರ್ತಾವಲ್ಲ ಎಲ್ಲಾ ನಿಮೇ ಅಂತ
ಹಾ ಹಾ ಅದೇ ನಮ ಅಣ ಅದು ನಮ್ದೇ ಆದಂತ ಒಂದು ಫ್ರೈ ಇದು ಉಟ ಕೊಂಡ ನಾವು ಫಿಕ್ಸ್ ಹೋಲ್ಸೇಲ್ ಅವ್ರರಿಗೆ ಅವ್ರ ಹ್ಮ ಏಜೆನ್ಸಿ ಕೊಂಡಿನೋಣ ಅವ್ರು ಬಂದ್ ಕಸಿ ನಂಬಲ್ಲಿ ಏನಪ್ಪ ಅಂದ್ರ ಕಳಿ ತಗೊಂಡ ಹೋಗತ ಮೊಟ್ಟಿದವರು ಏಜೆನ್ಸಿದವ್ ಮಟ್ಟ ಮೊಂಡು ಹೋಗ್ತಾರೆ ಮೀನಾದವ್ರ ಏನಪ್ಪಾ ಅಂದ್ರೆ ಮೀನಗಾರಗ ಹಿಡ್ದೋಣ್ಣ ಅವ್ರ ಏನಪ್ಪಾ ಅಂದ್ರ ಆ ಈ ಸಮುದ್ರ ಒಳಗೆ ಯಾವ ರೇಟ್ ನಿಿಂದ ಕೊಡ್ತಿದ್ದು ಆ ರೇಟ್ನಾಗ ನಾನೇ ಕೊಡ್ತೀನಿ ಅೋಣ ಇಲ್ಲಿ
ಹೌದಾ ಎಲ್ಲಾ ಹೋಲ್ಸೇಲ್ ನಲ್ಲಿ ಇಟ್ಟಿದೀರ ನಂಗಯ್ತು ನಿಮ
ಪೂರಾ ಹೊಲ್ಸಲೋಣ ಯಾಕಪ್ಪಾ ಅಂದ್ರೆ ಈ ಮೂರ್ ಕಡಲಿಿಂದ ನಮ್ಗೆ ಪ್ರಾಫಿಟ್ ಬರ್ತಾ ಇದೆ ಅಣ್ಣ ಒಂದು ಮೊ ಬಟ್ಟೆ ಒಂದು ಕೋಳಿ ಒಂದು ಮೀನಲ್ಲಿಂತ ಅದು ಮೂರು ಅಷ್ಟೇ ನಮ್ಗೆ ಜಾಸ್ತಿ ಯಾಕಪ್ಪ ಅಂದ್ರೆ ನಾ್ ಜಾಸ್ತಿ ರೊಕ್ಕ ಇಟ್ಟ್ರೆ ಇದು ಸೇಲಿಂಗ್ ಆಗಲ್ಲಣ ಹೆಂಗು ಪ್ರಾಫಿಟ್ ಬರ್ತಾ ಇದೆ ಅಂದಕಿಸು ನಾವು ಜಾಸ್ತಿ ಅಷ್ಟು ಸೇಲಿಂಗ್ ಆದತದಣ ಅಷ್ಟ ನಮ ಪ್ರಾಫಿಟ್ ಸಿಗ್ತದೆ
ಹೌದಾ ಅದೆಲ್ಲ ಚೊಲೋ ಆಯ್ತಪ್ಪ ನ್ ಹಾ ಸನಿಂಗ್ ಜಾಸ್ತಿ ಇದೆ ಡೈಲಿ ಏನಿಲ್ಲ ಅಂದ್ರೆ ಒಂದ್ ಎರಡು ಲಕ್ಷದ ಗೋಳ ಹೊತ ಆನಂದ ಆನಂದ
ಹ್ಮ್ ಎರಡ್ ಲಕ್ಷದ ಅಮೌಂಟ್ ಕೊಳಿಯತ್ೋಣ ಒಂದ್ ಮೂವತ್ ನಲ್ವತ್ ಸಾವಿರದ ಏನಪ್ಪ ಅಂದ ಅಂದ್ರೆ ಮೀನ ಹೋ್ತವೇ ಒಂದ್ ಇಪ್ಪತ್ ಮೂವರ್ ಸಾವಿರದ ಮೊಟ್ಟೆ ಹೋ್ತವಣ ಸಾಕ ನಮ್ ಇಷ್ಟೇ ಮತ್ತ ೇನಿಲ್ಲ
ನಡತತೆ ನಡತ ಹಂಗಂದ್ರೆ ಜಾಸ್ತಿ ಪ್ರಾಫಿಟ್ ಇದೆ ಎಲ್ಲ
ಇಪ್ಪತ್ ಸಾವಿರ ಇದೆ ಕೋಳಿ ಮೊ ಕೋಳಿ ಇದು ಮತ್ತು ಮೀನದು ಮೀನ ಇ ಏ ಇಲ್ಲಣಪ್ಪ ಇದು ಏನು ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಏನ್ ಖರ್ಚ ಅ ಯಾಕಪ್ಪಾ ಅಂದ್ರ ಕೊಳಿದ ವೇಸ್ಟ್ ಅಪ್ಪ ಅಂದ್ರೆ ಮೀನಾದ ಅಂತ ಅದಕ್ ಏನ ಇಿಲ್ಲಣ್ಣ ಏನಾದಾರ ಸ್ವಲ್ಪ ಏನಾರ ದ್ವರಿಂದ ಆಡ್ ಮಾಡ್ಬಹುದು ಅಷ್ಟೇ ಅಣ ಜಾಸ್ತಿ ಏನಿಲ್ಲ ಕೋಳಿಗ್ ಸ್ವಲ್ಪ ಏನಪ್ಪ ಅಂದ್ರೆ ಕರೆಂಟ್ ಬೇಕಾದದೆ ಹೀಟ್ ಬೇಗ ಕೋಳಿಗ್ ಜಾಸ್ತಿ ಸ್ವಲ್ಪ ಮಷೀನರಿ ್ತದೆ ಮ ಲೇಬರ್ ಇದೆ ಒಂದು ವೀಕ ಇ ಫಸ್ಟ್ ಎ ವೀಕ ನಾವ ಎಲ್ಲ ತಗ್ರೋಣ ನ ಮಂೆನೆನ್ಸ್ ಅದು ಎಲ್ಲ ಹೋಗ್ಬಡ್ತದ್ ಮೂರ್ ವೀಕಂದ ನಮ ಪ್ರಫಟ್ ಉಳಿತದ ಅಣ್ಣ
ಹೌದೌದ ಅಲ್ಲ ಭಾರಿ ಚೆನ್ನಾಗಿದೆ ಬಾಳ ಐಡಿಯ ಯಾರು ಕೊಟ್ಟಿದರು ನಿಮ್ಗೆ ಇದು
ಇದು ನೋಡೋಣ ನನ್ಗೆ ಒಂದು ಐಡಿಯಾ ಬಂದಿತ್ತಣ್ಣ ಏನಪ್ಪಾ ಅಂದ್ರ ನಾ ಬರಕ್ ಒಳ್ಳಿ್ ಸಮಸ್ಯ ಐಡ್ಯಾಾ ಬಂದಿತ್ತಣ್ಣ ನಮ ಮನ್ಯಾಗು ನಮ್ ದೋಸ್ತ್ ಏನಪ್ಪಾ ಅಂದ್ರೆ ಹೇಳ್ದೋಣ ಹಳ್ಳಿನ ಹಾಕ್ತಾ ಇದೆ ಆದ್ರೂ ವೇಸ್ಟ್ಲಿಂದನು ಮೀನಾನು ಹಾಕ್ಬೋದು ನೀ ಒಳ್ಳಿದ್ ಮ್ಯಾಗ ಹಾಕಂಗ ಮೀ ತೊಳಗ ಹಾಕಂಗ ಬರ್ತದೆ ಅಂತ ಹೇಳಣಣ್ಣ ಅದು ನ ಏನಪ್ಪಾ ಅಂದ್ರೆ ಯೋಚನೆ ಮಾಡಿದೆ ಅಲ್ಲಿ ಅಲ್ಲಿ ತಿರುಗಾಡ್ದ ನಮ್ ದೋಸ್ತವ್ರ್ದು ಇ್ತತ್ತು ಅಲ್ಲಿ ಹೋಗ್ ಕಸಿ ಮಾತಾಡ್ ಕಸಿ ಅದು ಪ್ಲಾನಿಂಗ್ ಅದು ತೊಗೊಂಡೆ ಹೆಂಗಗೆ ಮಾಡ್ಬೇಕು ಏನೇನ ಇಿಲ್ಲ ಅನ್ ಮಾತಾಡ ಮಗೋಣ ಅವ ಏನಪ್ಪಾ ಅಂದ್ರ ಹಂಗ ಮಾಡಪ್ಪಾ ಅಂತ ಹೇಳ್ದ ನಮ ಮನ್ಯಾಗ ಹೇಳ್ರರು ಒಳ್ಳೆ ಬಿಸ್ನೆಸ್ ಇದೆ ಮಾಡು ಇದರಲ್ಲಿ ಪ್ರಾಫಿಟ್ನು ಇದೆ ಏನು ಅಜ್ಜಿ ಕೆಲಸ ಇಲ್ಲ ಏನಿಲ್ಲ ಅಲೆವರ್ಗ ಇಟ್ಬೇಡಮ್ಮ ನ ಬಳೆ ಕೌಂಟರ್ ಮಾಡಕಂದ್ರಮ್ಮ ಓನರ್ ಆಗ ಅಂತ ಹೇಳೋಣ ಐ್ದ ಗಸ ಸ್ಟ್ ಮಾಡ್ದೋಣ್ಣ ಒಳ್ಳೆ ಬಿಸ್ನೆಸ್ ನಡತಾ ಇದದೆ ಅಣ್ಣ ನಿಮ್ಮ ಆಶೀರ್ವಾದದಲ್ಲಿ
ಇಲ್ಲ ಇಲ್ಲ ಸರಿಯಾಗಿ ನಾನ್ ನಡೀಲಿ ಇನ್ನೊಂದು ಆಶೀರ್ವಾದ ಇರ್ಲಿ ನಿಮ್ದ
ಹ್ಮ್ ಅಣ್ಣ ನಂದು ಇನ್ನೊಂದ ಆಶೆ ಏನಪ್ಪಾ ಅಂದ್ರೆ ಹಂಗ ನೋಡೋಣ್ಣ ನಂದು ಗುಲ್ಬರ್ಗಾ ಒಳಗದು ಇದು ಇದಣ್ಣ ಕಂಪನಿ ನಂದು
ಯಾವತ್ತು ಕಂಪ್ನಿ ನಿಮ್ದು
ಅದೇ ಇದುಣ ಮೊಟ್ಟ ಮ ಏನಪ್ಪಾ ಅಂದ್ರೆ ಕಳಿದು ಹ್ಮ್ ವಿನದ ಇನ್ನೊಂದು ಇದು ನಾ ಬಿಜಾಪುರ್ ಇಲ್ಲ ಇದಂದ್ರೆ ಯಾದ್ಗಿರ ಅಲ್ಲಿ ತೆಗಿಬೇಕೇ ಮಾಡ ಣ ಏನ್ ನನ್ ಕೂಡ ಏನ್ ಮಾಡ್ಬೇಕಂದ ಅಣ್ಣ ಆರಡುು ಮಂದಿ ಕೂಡಿ ಪಾರ್ನರ್ಶಿಪ್ ಹಳ
ಮಾಡೋಣಗುರು ಕಡ್ಡಾಯವಾಗಿ ಮಾಡೋಣ ನಿಮ್ ಜೊತೆ ಮಾಡಿದ್ರೆ ನಮ್ಗ ಬಹಳ ಪ್ರಾಫಿಟ್ ಇದೆ ನಿಮ್ಗ ಬಿಟ್ರೆ ನಮ್ಗೂ ಬಹಳ ನುಕ್ಸಾನ್ ಇದೆ ಇಲ್ಲಿ ಯಾದ್ಗೀರಿನಲ್ಲಿ ಬೇಡ ಹಾ ಕರೆಕ್ಟ್ ಕರೆಕ್ಟ್ ಇಲ್ಲಿ ಹದ್ಗಿರ್ದಾಗ ನಡೆಯಲ್ಲ ಬಿಜಾಪುರಲ್ಲಿ ಮಾಡಿದ್ರೆ ಬಹಳ
ಹ್ಮ್ ಏ ಇಲ್ಲಣ್ಣ ಬಿಜಾಪುರ ಖಂಡಿತಾಗಿ ಮಾಡ್ಯವಣ್ಣ ಹಂಗೇನಿಲ್ಲ ಅಂದ್ರೆ ನಂದುಆಪ್ಷನ್ ಇತ್ತನ ಇಲ್ಲಿ ಮಾಡಮಮ್ಮೆ ಅಲ್ಲಿ ನಮಗಷ್ಟ ಆ ಏರಿಯಾ ಬಗ್ಗೆ ಐಡಿಯಾ ಇಲ್ಲಣ್ಣ
ಹಾ ಕರೆಕ್ಟ್ ಕರೆಕ್ಟ್ ಇಲ್ಲಿ ಯಾದ್ಗಿರಿನಲ್ಲಿ ಏನಂದ್ರೆ ಡೌನ್ ಫಾಲ್ ಜಾಸ್ತಿ ದೆ ಪ್ರಾಫಿಟ್ ಆಗಲ್ಲ ಈ ಕಡೆ ಈ ಕಡೆ ಸ್ವಲ್ಪ ಜನಗಳು ಬೇರೆ ಲೆವೆಲ್ ನಲ್ಲಿ ಇದ್ದಾರೆ
ಹ್ಮ್
ಚಲ ಈಕಡೆ ಜಾಸ್ತಿ ನಾಲೆಜ್ ಇಲ್ಲ ಮಡ್ ಮಂದಿ ಇ ಕಡೆ ತ್ರೀ ಸೆವೆಂಟಿನ್ ಮಂದಿ
ಹೌದೌದು ಮತ್ತೇನಪ್ಪಾ ಅಂದ್ರ ಅಣ್ಣ ನಾನು ಈಗ ನಾವು ಅದು ಏನ್ ಮೂರ್ ಸ ಕ್ಷನ್ ಮಾಡಿದೀವಲ್ಲ ನಾವು ತಳಗೆ ಮೀನದು ಮ್ಯಾಗೆ ಪ್ಪ ಅಂದ್ರೆ ಕೋಳಿದು ಮತ್ ಬಾಜು ಸೈಡ್ ಅದು ಮೊಟ್ಟೆ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡಿವನ ಗೊತ್ತದಾ ಮೋಟೆಆಟೋಮೆಟಿಕ್ ಬಂದ್ ಗೀಜ ಸೈಡಗ್ ಬೀಳ್ತಾವಣ್ಣ ಹಂಗ್ ನಾವ್ ಮಾಡವೋಣ ಎಳಗ್ಲಿ ಟೈಪ್ನಾಗ ಮಾಡೀವಿ ಹ್ಮ ಮಿಷಿನ್ ಮಿಷಿನ್ ಮಿಷೀನ್ರಿ ಏ ಟೆಕ್ನಾಲಜಿ ಯೂಸ್ ಮಾಡ್ಯವ ನಾವವು ಫುಲ್ಲಿ ಟೆಕ್ನಾಲಜಿ ಹ್ಮ್ ಅದೇಏನಪ್ಪಾ ಅಂದ್ರೆ ನಮ್ದು ಏನಪ್ಪಾ ಅಂದ್ರ ಅದು ಫಾರ್ಮ್ ಹೌಸ್ ಒಂದು ಹಳ್ಳಾಗಿದ್ದ ಅಣ್ಣ ಒಂದ ಐದ್ ಅಕರೆ ಒಳಗ ಮೂರ್ ಎಕಡೆ ಒಳ ಫ್ಮ್ ಹೌಸ್ ಇದೇವಣ್ಣ ಎರಡು ಹೊಕಲಿ ಒಳಗೆ ಒಂದ್ ಹೊಕ್ರದಾಗ ಏನಪ್ಪಾ ಅಂದ್ರೆ ತರಕಾರಿ ಅದು ಏನಪ್ಪಾ ಅಂದ್ರೆ ಸ ದು ಏನು ಅದು ಅದು ಬೆಳ್ಸೋಣ ಒಂದ್ ಎಗ್ರ ಅಂದ್ರೆ ಖುಲ್ಲಾ ಜಾಗ ಇದೋಣ್ಣ ಅದು ಕೋಳಿದು ಆಹಾರ ಬರ್ಬಹದು ಮತ್ತೇನಪ್ಪಾ ಅಂದ್ರೆ ಹೋಲ್ಸೇಲ್ ಮಂದಿ ತಗೋ ಬರಹದು ಪಾರ್ಕಿಂಗ್ ಏಯಾ ಆಗರಿಯಾ ಎಲ್ಲಾ ಫೆಸಿಲಿಟಿ ಟ್ಟ ಹೋ ನಾವು
ಹಾ ಚಲ ಚೆನ್ನಾಗೈತೆ ನಿಮ್ದು ಎಲ್ಲಾ ಬಿಸ್ನೆಸ್ ಎಲ್ಲಾ ಬಾಳ ಚನ್ನಾಗಿದೆ ನನ್ಗೆ ಬಾಳ್ ಲಯ್ಕ್ ಆಯ್ತು ಭಾಳ ಒಳ್ಳೇದ ಅನಸ್ತು ನಂಗೆ
ಕರ್ನಾಟ್ ಹ ಅದೇ ನಾರ್ತ್ ಕರ್ನಾಟಕ ಫುಲ್ ನಮ್ದೇ ಮಾಲ್ಸ ಸಪ್ಲಿ ಆತದಣ್ಣ ಈಗ ನಾವೇಏನೋ ಅಂದೇವಿ ನಾರ್ತ್ ಈಸ್ಟ್ ವೆಸ್ಟ್ ನಮ್ದ್ ಮಾಡ್ಬೇಕಕ್ ದಕ್ಷಿಣ ಕರ್ನಾಟಕ ಅಂತಕಿಚ್ ನ್ದ ಒಂದುಆಸೆ ಇದ್ಯಣ್ಣ ಅದು ಮಾಡ ಹ್ಮ್ ಮಾಡಮ್ಮ ಹ್ಮ್ ಖಂಡಿತವಾಗಿ ಮಾಡಣ ಅದು ಏನ ನೋಡ್ ಬ ಈ ಒಂದಸ ಸಿಗೋ ನಾಂದ್ಸಲ ಭೇಟಿ ಮಾಡೋ ಇ ಯಾಕಂದ್ರೆ ನಮು ಫಾರ್ಮಸಿ ಬಾಣ ಅಲ್ಲಿ ಮಾತಾಡೋಣ ಏನ ಆಯ್ತಣ
ನಿಮ್ಗೆ ಬೆಟ್ಟೆ ಹಾಕ್ತೀನಿ ಬೆಟ್ಟೆ ಹಾಕ್ಕನ ಎಲ್ಲ ಮಾಡೋಣ ಅಂತ ನನ್ಗೆ ಸ್ವಲ್ಪ ಊಟ ಕರ್ಲೆ ಆತಿದಿದ್ದಾರೆ ನಾವ್ ಆಮೇಲೆ ಫೋನ್ತ
ಓಕೆ ಅಣ್ಣ ಆಯ್ತು ಇಳ್ಳ ಅಣ್ಣ
ಆಾಯು ಓಕೆ